ಹಲೋ
ಹಲೋ ಯಾರಿದ್ದು
ನಾವು ತನುಜ ಅಂತ ನೀವು
ನಾವು ಸ್ಯಾಮ್ದ ಅಂತ
ಹೌದಾ ನಾವು ಬೆಂಗಳೂರಿಂದ ಮಾತಾಡ್ತಿದ್ದೀವಿ
ಬೆಂಗಳೂರು ಅಲ್ಲಾ ಊಟ ಇನ್ನೂ ಇಲ್ಲ ಇನ್ನುೂ ಸಮಯವಾಗಿಲ್ಲಲ್ಲ ನಿಮ್ದ ಊಟ
ನಮ್ಮ ನಮ್ಮದು ಊಟ ಇನ್ನೂ ಇಲ್ಲ ಇವಾಗ ಮಾಡಬೇಕು
ಹ್ಮ್ ಏನ್ ಓದಕೊಳ್ತಿದ್ರಿ
ನಾವು ಇವತ್ತ ಎಲ್ಲ ತರಗತಿಯಲ್ಲಿ ಹೇಳಿರೋದನ್ನೆಲ್ಲಾ ಪುನರಾವರ್ತಿ ರ್ತನೆ ಮಾಡ್ತಿದ್ದೆ
ಹಾ ಹ
ಊಟದ ಸಮಯ ಆದ ತಕ್ಷಣ ಊಟಕ್ಕೆ ಹೋಗ್ಬೇಕು
ಹ್ಮ್
ನಿಮ್ಮ ಮನಲೆ ಎಲ್ರೂ ಹೆಂಗಿದ್ದಾರೆ
ನಮ್ಮ್ ಮನೇಲೆ ಎಲ್ಲರೂ ಆರಾಮಾಗಿದ್ದಾರೆ ನಿಮ್ಮ್ ಮನೇೆಯಲ್ಲಿ ಮನೇಲಿ ಹೋಗಿದ್ರಾ.
ಮನೆಗೆ ಹೋಗಿದ್ವಿ ಊರಿಂದ ನೆನ್ನೆ ಬೆಳಗ್ಗೆ ಬಂದ್ವಿ.
ಹಾ ಹೇಗಿತ್ತು ಪ್ರಯಾಣವೆಲ್ಲ.
ಪ್ರಯಾಣ ಎಲ್ಲ ಈ ಸರ್ತಿ ತುಂಬಾ ಕಷ್ಟ ಇತ್ತು.
ಹ್ಮ್
ಜ ಜನ ಓಡಾಡವರು ಜಾಸ್ತಿ ಜನ ಇದ್ರಲ್ಲ.
ಹ್ಮ್
ಅದಕ್ಕೆ ಸ್ವಲ್ಪ ಪ ಪ್ರಯಾಣ ಕಷ್ಟ ಅನ್ನಸ್ತು.
ಹ್ಮ್ ಹ್ಮ್
ಆದರೂ ಪರವಾಗಿಲ್ಲ ಊರಿಂದ ಬಂದೆವಲ್ಲ ಖುಷಿ ಐತೆ.
ಹ್ಮ್ ಎಲ್ರೂ ಸ್ನೇಹಿತರೆಲ್ಲ ಸಿಕ್ರಾ.
ಸ್ನೇಹಿತರೆಲ್ಲ ಸಿಕ್ರು ಇನ್ನು ಒಂದಿಷ್ಟ ಜನ ಊರಿಂದ ಬರೋರಿದ್ದಾರೆ.
ಹ್ಮ್ ಮತ್ತೆ
ಮತ್ತೆ ಹೇಳಬೇಕು ನೀವೇ. ಊಟ ಏ ಏನಿಲ್ಲ ನೀವು ಕರೆ ಮಾಡಿದ್ರಲ್ಲ ನಿಮ್ ಜೊತೆ ಮಾತಾಡ್ತಿದ್ದೆ.
ಹ್ಮ್
ನಮ್ಮ ವಸತಿ ನಿಲಯದಲ್ಲಿ ಊಟ ಚೆನ್ನಾಗಿರಲ್ಲ. ಅದಿಕ್ಕೆ ಏನ್ ಮಾಡ ಏನ್ ಮಾಡ್ಬೇಕು ಊಟ ಮಾಡ್ಬೇಕಾ ಬೇಡ್ವಾ ಅದ್ರ ಬದ್ಲು. ಬೇರೆ ಏನಾದರೂ ಮಾಡ್ಕೋಬೇಕಾ ಅನ್ನೋದೇ ಗೊತ್ತಾಗುತ್ತಿಲ್ಲ.
ಮತ್ತೆ ಮನೆಯಿಂದ ತಂದಿಲ್ವಾ ಏನಾದ್ರು.
ಮನೆಯಿಂದ ರೊಟ್ಟಿ ಚಟ್ನಿ ಎಲ್ಲ ಕೊಟ್ಟಿದ್ದಾರೆ.
ಹ್ಮ್
ಹ್ಮ್ ನಮ್ದು ಮಳೆನಾಡ ಆಗತ್ತಲ್ಲ.
ಹ್ಮ್
ಅಲ್ಲೇ ಗದ್ದೆಲಿ ಹೆಸರು ಕಾಳು ಕಡಲೆ ಎಲ್ಲಾ ಬೆಳೆದಿರ್ತಾರೆ.
ಹ
ಅದನ್ನೇ ತಗೊಂಬ ಬಂದಿದ್ದೀನಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ತಿನ್ಬೇಕು.
ಹ
ಹ್ಮ ದೂರ ದೂರಲ್ಲ ಏನೋ. ಅನುಸರಸಸ್ಕೊಂಡು ಹೋಗ್ಬೇಕು.
ಹೌದು ಮತ್ತೆ ಹತ್ರ ಇದ್ರೆ ಹೋಗಿ ಒಂದಿನ ಹೋಗಿ ಒಂದಿನ ಬಂದೆ ಅಂತ ಎಲ್ಲ
ಹ್ಮ್ಮ್
ಹ್ಮ್ಮ್ ಇನ್ನು ಎಷ್ಟ ಎಷ್ಟ ವರ್ಷ ಇದೆ ಓದ್ಕೊಳ್ಳೋದು.
ನಮ್ದು ನಾಲಕ್ ವರ್ಷದ್ದು.
ಅದ್ರಲ್ಲಿ ಇವಾಗ ಮೂರ್ ಮೂರೂರುವರೆ ವರ್ಷ ಮುಗ್ದಿದೆ.
ಹ್ಮ್
ಇನ್ನ ಒಂದೂವರೆ ವರ್ಷ ಇದೆ. ಒಂದೂವರೆ ವರ್ಷ ಆದ್ಮೇಲೆ ಮತ್ತೆ ಕೆಲಸ ಹುಡುಕ್ಬೇಕು.
ಹ್ಮ್ ಮತ್ತೆ ಇದರ ಮುಂದ ಯಾವ್ದ ಇಲ್ವಾ.
ಮುಂದೆ ಪದವಿ ಆದ್ಮೇಲೆ ಇನ್ನೊಂದು ಪದವಿ ತಗೋಬಹದು.
ಹ
ನೋಡಬೇಕು ಮನೆಯಲ್ಲಿ ಕೇಳಬೇಕು ಓದಿಸ್ತಾರ ಓದಸಲ್ಲ ಮದುವೆ ಮಾಡ್ತಾರ ಏನು ಎತ್ತ ಅಂತ
ಹೌದಾ ಮದ್ವೆ ಇಷ್ಟ ಲಗುನಾ?
ಮದ್ವೆ ಅಲ್ಲ ಮನೇಲಿ ಕೇಳ್ಬೇಕಿ ನಾವು ಓದ್ತೀವಿ ಅಂದ್ರೆ ಓದಸ ಓದ್ತೀವಿ ಅಂದ್ರೆ ಓದಿಸ್ತಾರೆ ಮನೆಯಲ್ಲಿ ಈ ನಮ್ಮ ತಂದೆ ತಾಯಿಗಿಂತ ನನ್ನ ತಮ್ಮನ ಇದಾರಲ್ಲ ಅವರದ ಜಾಸ್ತಿ ಕಾಟ ಕೊಡ್ತ ತಡಿ ಸ್ವಲ್ಪ.
ಆದ್ರೂ ನಿಮ್ಮ ತಮ್ಮಾರಲ್ಲ ಸ್ವಲ್ಪ ನಡೀತದೆ. ನಮ್ಕಿಂತ ಸಣ್ಣೋರಲ್ಲ ನೋಡ್ಕೋಬೇಕು ಅವರ ಬಗ್ಗೆ ಹೇಗೆ ಆತರ
ನಮ್ಮ ಅಪ್ಪ ಓದ್ ಓದು ಪರವಾಗಿಲ್ಲ ಮುಂದೆ ಕೆಲಸಾ ಮಾಡೋದ್ ಇದ್ದೆ ಇದೆ ಅಂದ್ರೆ ನನ್ನ ತಮ್ಮ ಅದ್ರಲ್ಲೂ ಒಬ್ಬ ಇದನ ನನ್ನ ತಮ್ಮ ಅವ ನನ್ನ ಅದು ಇನ್ನ ಎಷ್ಟು ಓದ್ಬೇಕು ನೀವು ಮದುವೆ ಮಾಡಿ ನಮ್ಮ ಹುಡಗರು ಹೆಣ್ಮಕ್ಳು ಸಿಕ್ತಿಲ್ಲ ನಾವು ಮದ್ ಮದುವೆ ಆಗಬೇಕು ಹಂಗೆ ಹೀಗ ಅಂತ
ಹೌದ ಮತ್ತೆ ಪಾಪ ಅವರು ಅವ್ರಿಗೂ ಜೀವನ ಸಂಗಾತಿ ಬೇಕಲ್ಲ. ಇವಾಗಿಂದಾನೇ ದಗ್ಗು ದಗ್ಗು ಹುಡ್ಕೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಏನು?
ವಿದ್ಯಾಭ್ಯಾಸ ಅ ಮುಗಿಸಿದ್ದಾರೆ.
ಹೂ
ಇವಾಗ ಪದವಿಗೆ ಓದಕ್ ಹೋಗ್ತಿದ್ದಾರೆ.
ಹೌದಾ ಪದ್ವಿ ಸುಮ್ನೆ ಪದ್ವಿ ಅದಕ್ಕೆ ಇವಾಗ? ಏನಾದ್ರು ಸಣ್ಣ ಪುಟ್ಟ ಒಂದ್ ಆರ ಏಳ ತಿಂಗಳ ಏನಾದ್ರು ಕಲ್ತು. ಆತರಾ ಇದ್ರ ಮೇಲೆ ಯಾವದಾದ್ರೂ ಕೆಲಸಕ್ಕ ಹೋದ್ರೆ ಚಲೋ ಅಲ್ಲ.
ಕೆಲಸಕ್ಕೋದ್ರೆ ಅಂದ್ರೆ ಅವ್ರನ್ನೇ ನಮ್ಕೊ ಇವಾಗ ನಾವೇನೋ ಹೋಗೋರು ಕೊಟ್ಟ ಮನೆಗೆ. ಅವ್ರನ್ನೇ ನಂಬಕೊಂಡು ಅವ್ರ ಅಪ್ಪ ಅಮ್ಮ ಎಲ್ಲಾ ಇರ್ತಾರಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಗಂಡ ಮಕ್ಕಳನ ನಂಬಕೊಂಡ ಇರ್ತಾರೆ.
ಹ
ಅವರಿಗೂ ಸ್ವಲ್ಪ ಸಹಾಯ ಆಗಬೇಕ ಅಲ್ಲ. ಇವರ ಎಲ್ಲಾದ್ರು ಹತ್ತ ಸಾವಿರ ಇಪ್ಪತ್ತ ಸಾವಿರ ಕೆಲಸಕ್ಕೆ ಹೋದರೆ.
ಹ
ಮನೆ ನಡಿಯೋದ ಹೆಂಗೆ? ಪಾಪ ನಮ್ಮ ಅಪ್ಪ ಅಮ್ಮ ಅದು ಕಷ್ಟ ಪಟ್ಟು ಕಷ್ಟ ಪಟ್ಟು ಓದಿಸಿರ್ತಾರೆ.
ಇವಾಗ ಆರು ತಿಂಗಳ ಇದ್ದೇ ಅಲ್ಲ ಆ ಪದ್ಯ ನೀವ ಮುಗಿಸಿದ್ಮೇಲೆ ಚಲೋ ಚಲೋ ಕೆಲಸ ಸಿಗುತ್ತೆ. ಚೆನ್ನಾಗಿರ ಚೆನ್ನಾಗಿರುತ್ತೆ ಅದು
ಲೂ ಒಂದು ಏನೋ ಕಲಿಕೆ ಕಲಿಯೋದಕ್ಕನೂ ಮೂರು ವರ್ಷ ಪದವಿ ತಗೊಳ್ಳೋದಕ್ಕ ತುಂಬಾ ವ್ಯತ್ಯಾಸ ಇದೆ. ಮೂರು ವರ್ಷ ಪದವಿ ತಗೊಂಡ್ರೆ ಮುಂದೆ ಮೂವತ್ತ ವರ್ಷ ಆರಾಮಾಗಿ ದುಡಿಬೋದು.
ಹನ ಹಾಗೇನ್ ಇವಾಗ ಎಷ್ಟೋ ಜನ ಅಲ್ಲಿ ಬೆಂಗಳೂರಿನಲ್ಲಿ ಇವ ಇವಾಗ ಬೆಂಗಳೂರ್ನಲ್ಲಿ ಅಷ್ಟೇ ಮೂರು ಪದವಿ ಈಗ ಯಾವದ ಅದೂ ಮೂರ ವರ್ಷದ ಪದವಿ. ತೋಗೊಂಡರು.
ಹ
ಅದೇಡಿ ಇವಾಗ ಈಗ ಇವಾಗ ಮಾಡತಿರೋದು ಪ ಎಷ್ಟ ಕೊಡ್ತಿದಾರಲ್ಲಾ ಅಷ್ಟಕ್ಕೆ ಹೋಗ್ತಿದ್ದಾರೆ ಎಷ್ಟು ಜನ ಕೆಲಸಕ್ಕೆ.
ಅಂದರೆ ಆಗಲ್ಲ ಸುಮ್ಮನೆ ಹಂಗೂ ಅವರಿಗೆ ಮುಂದೆ ವಿದ್ಯಾಭ್ಯಾಸ ಮುಂದುವರ್ಸೋಕೆ ಇಷ್ಟ ಇಷ್ಟ ಇಲ್ಲ ಅಂದ್ರೆ.
ನಮ್ದೇ ಬೇಕಿದ್ರೆ ಹೊಲ ಗದ್ದೆ ಎಲ್ಲ ಇದೆ ಅದಕ್ ಅಲ್ಲಾದ್ರೂ ಕೆಲಸ ಮಾಡಿ ಅಂದ್ರೆ ಅದು. ಅದನ್ನು ಮಾಡಲ್ಲ ಅಂತಾರೆ.
ಅದ ಎಂತ ಇವಾಗ ಒಂದೆ
ಅದೇ ಗೊತ್ತು ಒಂದೇ ಸರ್ತಿಕೆ ಸಡನ್ ಬೇಗ ಕೆಲ್ಸ ಕಲಿಯಕ್ ಆಗಲ್ಲ.
ಹ್ಮ
ಒಂದು ಅದ್ನಾದ್ರು ಮಾಡ್ಬೇಕು ಇಲ್ಲ ಅಪ್ಪ ಅಮ್ಮ ಹೇಳ್ದಂಗಾದ್ರೂ ಕೇಳಬೇಕಲ್ಲ.
ಹ್ಮ ಹೊ ಹೋಗ್ಲಿ ಬಿಡಿ ಅವ್ರ ಅವ್ರದ್ದ ಅವ್ರ ನೋಡ್ಕೊಂತಾರೆ.
ಮತ್ತೆ ನಿಮ್ ನೀವು ಹಳ್ಳೀಲಿ ಇರೋದ ಶಹರದಲ್ಲಿರೋದ.
ನಾವು ಇಲ್ಲೇ ಪೇಟೆಲ್ಲೇ ಇರೋದು.
ಪೇಟೆಲ್ಲ ಮತ್ತೆ ಮಳೆ ಗಿಳೆ ಎಲ್ಲಾ ಚೆನ್ನಾಗಿದೆಯಾ.
ಮಳೆ ಎಲ್ಲ ಚೆನ್ನಾಗಿದೆ ಇವಾಗ ಇಲ್ಲ ಅಷ್ಟೊಂದು ಒಂದ ನಾಲ್ಕ ಕೈದ ದಿನದ ಹಿಂದ ಅಷ್ಟೇ ಬಂದಿತ್ತು ಮಳೆ. ಸ್ವಲ್ಪ ಇವಾಗ ಏನಿಲ್ಲ ಬಿಸಿಲು ಅಲ್ಲಿ.
ಇಲ್ಲಿ ನಿನ್ನೆ ಬಂದಾಗಿಂದ ಮಳೆ ಮೋಡ ಏನಿಲ್ಲ. ಮಳೆ ಆಗುವ ಯಾವ ಲಕ್ಷಣನು ಕಾಣಿಸ್ತಿಲ್ಲ.
ಹ್ಮ್ಮ್ ಹ್ಮ್ಮ್
ಇಲ್ಲೇ ನಮ್ಮ ವಸ್ತಿ ನಿಲಯದಲ್ಲಿ. ಮಧ್ಯದಲ್ಲಿ ಅಂಕಣ ಇದೆ ಅಲ್ಲಿ ಸುಮಾರು ತೆಂಗಿನ ಮರಗಳನ್ನ ಬೆಳೆಸಿದ್ದಾರೆ ಇಲ್ಲಿ ಹತ್ತಿನಿಯಲ್ಲಿದ ಅಕ್ಕಪಕ್ಕ ಗಾಳಿ ಪಟ ಬಿಡ್ತಾರಲ್ಲ.
ಹಾ ಹಾ
ಅದರ ದಾರ ಬಂದು ತೆಂಗಿನ ಮರಕ್ ತಗ್ಲಾಕೊಂಡೈತೆ. ಅದಕ್ ಇವತ್ ಒಂದ. ಕಾಗೆ ಹಾರುವಾಗ ದಾರ ಕಾಗೆದು ರೆಕ್ಕೆಗೆ. ಸಿಲ್ ಸಿಕ್ಕಾಕೊಂಡು ಪಾಪ ಕಾಗೆ ಒದ್ದಾಡ್ ಒಂದು ಬೆಳಗ್ಗೆಯಿಂದಾನೇ ಒದ್ದಾಡ್ತಿದೆ ನಾವು. ಪ್ರಯತ್ನ ಪಟ್ವಿ ಅದನ್ನ ಹೆಂಗಾದ್ರು ಬಿಡಿಸ್ಬೇಕು ಅಂತ ಅದು. ಮಧ್ಯದಲ್ಲಿರೋದ್ರಿಂದ ನಮಗೆ ಕೈಗೂ ಸಿಕ್ತಿಲ್ಲ.
ಎಲ್ಲಿ ಅದ ಅಲ್ಲೇ ಸಿಕ್ಕೊಂಬಿಟ್ಟಿದ್ಯ ಅದು.
ಹ್ಮ್ ಆ ತೆಂಗಿಂದು ತೆಂಗಿನ ಮರದ ಟೊಂಗೆ ಇರುತ್ತಲ್ಲ. ಅದ ಕೆ ಕೆಳಗಡೆ ದಾರ ಸಿಕ್ಕಾಕೊಂಡು ನೇತಾಡ್ತಿದೆ ಕೆಳಗಡೆಯಿಂದ ಕೋಲು ಅಷ್ಟ ಮೇಲೆ ಹೋಗಲ್ಲ.
ಹಾ ಹಾ
ವಸತಿ ನಿಲಯದು. ಮೇಲ್ಗಡೆ ಹೋಗಿ ತಗಿಬೇಕಂದ್ರೆ ಅಲ್ಲೂ ಕೋಲ್ ಎಟ್ಕಲ್ಲ ಅದೇ ಮಧ್ಯದಲ್ಲಿ ಇದೆ ತೆಂಗಿನ ಮರ ಅನ್ನಲ್ಲ ಅದಕ್ಕೆ.
ಹೂಓ ಅದು.
ಪಾಪ ಆ ಕಾಗೆ.
ಹ್ಮ್ ಮ್
ನಾವು ಪ್ರಯತ್ನ ಪಡಷ್ಟು ಪಟ್ವಿ. ಅದ್ರ ಸುತ್ತಮುತ್ತ ಅದ್ರ ಕುಟುಂಬದ ಕಾಗೆಗಳು ಬಂದು.
ಹಾರ್ತಿದ್ವಾ.
ಹಾರ್ ಹಾರಾಡ್ತಿದ್ದು ಆದ್ರೆ ಏನು ಮಾಡಕ್ಕ ಆಗಲ್ಲಲ್ಲ ಪಾಪ.
ಅದೇ ಆದಷ್ಟು ನೋಡಿದ್ದ ನೀವು ಪ್ರಯತ್ನ ಆದ್ರೂ ಪಟ್ರ ಅಲ್ಲ. ಹ್ಮ್
ಅದಕ್ಕೆ ಮೆಚ್ಚುಗೆ ಬೇಕಂತೀರಾ
ಹ್ಮ್ ಮತ್ತೆ ನೋಡಿ ಸುಮ್ನೆ ಅಂತ ನೀ ಕುಂತಿಲ್ಲ.
ಊಟ ಏನ- ಏನೇನ್ ಮಾಡ್ತಾರೆ ನಿಮ್ಮ ಮನೇಲಿ?
ನಮ್ಮ ಮನೇಲಿ ಇವತ್ತು ಹೇಳ್ಬೇಕಂದ್ರೆ ಬೆಳಗ್ಗೆ ಚಪಾತಿ ಮಾಡಿದ್ರು. ಚಪಾತಿ ಜೊತೆ ಬದ್ನಕಾಯಿ ಪಲ್ಯ ಮತ್ತೆ ಹೀರೆೇಕಾಯಿ ಪಲ್ಯ ಮಾಡಿದ್ರು.
ಹಾ ಹಾ
ಆಮೇಲೆ ಮಧ್ಯಾಹ್ನಕ್ಕೂ ಸೇಮ್ ಮತ್ ಮಧ್ಯಾಹ್ನಕ್ಕೂ ಅದೇ ಆಮೇಲೆ ಅದ್ರ ಜೊತೆಗೆ ಮತ್ತೆ ಅನ್ನ ಸಾರು.
ಹ್ಮ್ ಹ್ಮ್
ಇವಾಗ ನೈಟ್ ಕೂಡ ಅದೇ ಇರುತ್ತೆ.
ನಿಮ್ಗೆ ಯಾವದು ಇಷ್ಟವಾದ ತಿಂಡಿ ಅಂದ್ರೆ?
ನಮ್ಗೆ ನಮ್ಗೆ ತಿಂಡಿ ಅಂದ್ರೆ ಅವಲಕ್ಕಿನೇ ಇಷ್ಟ
ಅವನಕ ಅಂದ್ರೆ ನಿಮ್ಮ- ನಿಮ್ಮನ್ ಮದ್ವೆ ಆಗೋವರು ಪುಣ್ಯ ಮಾಡಿರ್ತಾರೆ. ಬಿಡಿ ಬರೀ ಅವ್ಲಕ್ಕಿ ಮಾಡ್ಕೊಟ್ರೆ ಅವ್ಲಕ್ಕಿನೇ ತಿನ್ಕೊಂಡಿರ್ತೀರಾ
ಆರಾಮಾಗಿ ಒಂದು ಒಗ್ಗರಣನೆೆ ಒಂದು. ಕಲತ್ ಬಿಟ್ರಿ ಅವರು ಸಾಕು ಏನಾದ್ರು ಹಬ್ಬ ಗಿಬ್ಬ ಬಂದ್ರು ನಡೆದೋಗ್ಬಿಡತ್ತೆ ಅದ್ರೊಳಗೆ ಏನ ಬೇರೆದೆನಾದ್ರು ಮಾಡ್ಬೇಕನ್ನೋ ಹಾಕ ಹ್ಮ ಅದೇ ನಾಮಕ್ಕನಿಗೆ ಹೇಳ್ತಾ ಇದ್ದೀವಿ ನಿಮ್ ಮಗಳೇ ಆಗ್ಲಿ ಅಂತ ಪುಣ್ಯವಂತಿ ಲಗು ಲಗು ಮದುವೆ ಆದ್ರೆ ಅಂತ.
ಹ ನಿಮ್ಮನೆಯಲ್ಲೂ ಅಲ್ಲೂ ಅದೇ ಸಮಸ್ಯೆನಾ ಹ್ಮ ನಮ್ಮ ಮನೆಯಲ್ಲೂ ಅದೇ ಸಮಸ್ಯೆ ನೋಡಿ
ಹ್ಮ್ ಹ್ಮ್
ಅದಕ್ಕೆೇ ಹೇಳುದುಆಗ್ ಅಪ್ಪ ಅಮ್ಮನ ಕಾಟಕ್ಕಿಂತ ತಮ್ಮಂದ್ರು ಇರ್ತಾರಲ್ಲ ಇನ್ ಇನ್ನ ಅಣ್ಣಂದ್ರು ಒಂದ್ ಪಕ್ಷ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ಬಹದು ಈ ತಮ್ಮಂದ್ರು ಯಾವ ಯಾವುದಕ್ಕೂ ಪ್ರೋತ್ಸಾಹ ಕೊಡಲ್ಲ ಬರೀ ಕೆಳ ಈಗಡೆ ನಿಂತು ನಮ್ನ ಕಾಲ್ ಎಳಿಯಕ್ಕೆೆ ಪ್ರಯತ್ನ ಪಡ್ತಿರ್ತಾರೆ
ಇದಿ ಹಾಗಂತ ಏನಿಲ್ಲ ಅಂತ ಅಷ್ಟು ಕೆಟ್ಟ್ದಾಗಿ ಏನು ಯೋಚ್ನೆ ಮಾಡೋದಿಲ್ಲ ಅವರು ಅವ್ರಿಗೂ ಸ್ವಲ್ಪ ಏನು ಇರುತ್ತೆ ಅಕ್ಕ ಅಕ್ಕನ್ ಮಗಳು ಸಿಕ್ತಾಳೆ ಹ ತಮಾಷೆ ಕಲಳೆಯೋದೆಲಾ ತಮಾಷೆಗೆ ಹ ಇವಾಗ ಮತ್ತೆ ಅವ್ರರಿಗೂ ಇರುತ್ತಲ್ಲ ಯಾರಾದ್ರೂ ಸಿಕ್ಕರೆೆ ಚಲೋ ಅದು ಅಕ್ಕನ್ ಮಗಳಾದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ.
ನೀವು ಹೇಳ್ತಿರೋದು ನೋಡಿದ್ರೆ ನಮ್ಮ ತಮ್ಮನ ಮೇಲೆ ನಮ್ಗೆ ಒಳ್ಳೆ ಭಾವನೆ ಬರ್ತ
ಹಾ ಮತ್ತೆ ಅಲ್ಲಿ ಹತ್ತತ್ರ ತಾರೆ ಸುಮ್ನೆ ದೂರಿಂದ ಯಾರ್ನೋ ಕ ತಗೊಂಡ್ ಬರೋದಕ್ಕಿಂತ ಮನೇಲಿ ಇರೋರ್ದೇ ಚಲೋ ಅಲ್ಲ ಅದಕ್ಕೆ ಹಾಗೆ ಯೋಚನೆ ಮಾಡ್ತಿರ್ತಾರೆ
ಹ್ಮ
ಮತ್ತೆ
ಮತ್ತೆ ಹೇಳಬೇಕು ನೀವು
ತಂಗಿಯದು ಇದ್ದಾರಾ ತಂಗಿ ಅಣ್ಣಾ
ನಮ್ಮ ಮನೆಯಲ್ಲಿ ತಂಗಿ, ಅಪ್ಪ, ಅಮ್ಮ, ಅಣ್ಣ, ಅಜ್ಜ ಎಲ್ಲಾ ಇದ್ದಾರೆ ನೀವು ನಮ್ಗೆ ಕರೆ ಮಾಡಿ ಹತ್ತು ನಿಮಿಷಗಳ ಮೇಲ ಆಯ್ತಲ್ಲಾ
ಮೇಲ್ಲ ಆಯ್ತಾ ಹಾ ಸರಿ ಆಯ್ತು ಹಾಗಾದ್ರೆ
ಹಾಂ ಸರಿ ಮತ್ತೆ ಮಾತಾಡುವಾ
ಮತ್ತೆ ಮಾತಾಡುವ ಯಾವುದಾದ್ರೂ
ಹ್ಞ ಸರಿ